ಹಿ
ಹಾ ಏನ್ ಮಾಡ್ಲಿದ್ದೀರಿ
ಏನಿಲ್ಲ ರೀ ಜಸ್ಟ್ ಇವಾಗ ಟೊಮೆಟೊ ರೈಸ್ ಮಾಡದರಿ
ಹೌದ್ರೀ
ಹ್ಮ್ ಮಾಡ್ದ ಸುಮ ಕುಂತೀನ್ಿ
ಯಾವಾಗ್ ಬಂದ್ರರಿ?
ನಮ್ಮೂರವರೆಗೆ ಹೋಗನ್ರೀ ಮೂರು ನಲ್ವತ್ತುನು ಆಗಿದ್ದಿಲ್ಲರ ಅವಾಗ ಹೋಗಿ ನಾಲ್ಕು ರ್ ಇನ್ನ ಐದ ಆಗಕ್ ಬಂದಿದ್ದಿಲ್ಲರ ಅವಾಗೆ ಬಂದ್ಬಿಟಾರೆ. ಬಂದು ಸ್ವಲ್ಪ ಇಲ್ಲರಿೀ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ದಿದ್ದಾರಿ
ಹೌದ್ರಿ ಯಾಕ ಆರಾಮಿಲ.
ತೋರ್ಸ್ಕೋಬೇಕಾಗಿತ್ರಿ ಮತ್ತತ್ ಎರಡ್ ದಿನ ಐತ್ರಿ ರಾತ್ರಿ ನಿದ್ದೆ ನೋಡ್ರಿ ಮೆಕ್ಕಿ ಬಿಟ್ಟೈತ್ ನೋಡ್ರ ನಿದ್ದೆ. ಾಗ ಬರ್ತಾ ಗೊತ್ತಿಲ್ಲಾ ಅದಕ್ ಸಂಬಂ ಎರಡ್ ಕಾಲರ್ ಆಗ್ತೋ ಪಾ ಅಂಜ ಅಂಜಲಿಿಯ ಅವರು ಫೋನ್ ಹಚ್ಚಿದ್ದರ್ರೀ. ರಾತ್ರಿ ಅಸ್ತಿನಶನ್ ನ ನಿದ್ದೆನೇ ಬಿಟ್ಟಿರತ್ತೆ ರೀ ಅವ್ರ ನಿಮಗ್ ನಾದ್ರು ಫೋನ್ ಹಚ್ಚಿದ್ರ ಅಂದ್ರೆ ಹೇಳ್ರಿ ಅವಳ ಅವ್ರಗ್ ಆರಾಮಿಲ್ಲ ಅಂತ ಹೇಳ್ರಿ ಮತ್ತೇನ ತಪ್ಪ ತೊಳ್ಕೊಬೇಡ ಅಂತ ಹೇಳ್ರಿ.
ಇಲ್ಲ ಹೇಳ್ರಿ ಹಚ್ಚಿದ್ರಿ ಈಗ ನಾನು ಅಂದೇನ್ರಿ ಅವ್ರು ಸ್ವಲ್ಪ ಆರಾಮ ಇಲ್ಲ ಅಂದ್ರೆ ಹತ್ತತಾರ ಮನ್ಯಾಗ ಸ್ವಲ್ ಬಿಜ ಏನ್ ಇರ್ತಾರೆ ಆಮೇಲೆ ನೋಡ್ ಹಸ್ತಾರತ.
ಹ್ಮ ಇಲ್ಲರಿ ಆಚ್ಚ ದಿನ ಅದೆಲ್ಲ ಫುಲ್ ಆಕ್ಟಿವ್ ಇದ್ದರಿ ಒಂದು ಸ್ವಲ್ಪ ಆರಾಮ ಇಿಲ್ಲ ರೀ ಅದ್ರಸಾನನ್ಸ ಕುಂತೀನರಿ.
ಇಲ್ಲ ಹೇಳ್ರಿ ಫ್ರೀ ಇದ್ರ ಅಷ್ಟ್ ಮಾತಾಡತ್ರಿ ಯಾಕಲಕ್ ಹಚ್ಚಬೇಕು ಅಂತ ಇಲ್ಲ ಅಲ್ರಿ.
ಬೆಳಿಗ್ಗೆ ಮನಾರ್ ಫ್ರೀ ಇದ್ದೀರಿ ಬೆಳಿಗ್ಗೆ ಅದೆಲ್ಲ ಹಚ್ಚಿ ಮಾಡ ಮಾತಾಡಬೇಕಾ ಅಂದಿರಿ ಅವ್ರಿಗೆ ನಾನು ಅವ್ರ ಎಲ್ಲಾರ ಬ ಬಿಿಸಿಿ ಇರ್ತಾರ ಸು್ನೆ.
ಹಾ ಅವರೆಲ್ಲಾ ಬಿಜಿ ಇರ್ತಾರೆ ಆ ಟೈಮ್ನಾಗ. ಯಾಕಂದ್ರ ಸ್ಕೂಲಗ್ ಹೋಗ್ತಾಳ ಏನ್ರಿ ಅಲ್ಲಿ ಹಾ ಅಲ್ಲಿ ಎಲ್ಲೋ ಪ್ರೈಮರಿ ಸ್ಕೂಲ್ಗ್ ಗೆಸ್ ಗೆಸ್ಟ್ ಆಗಿ ಹೋಗ್ತಾರೆ ಅವರು.
ಹೌದ್ರಿ
ಹಾ ರಿ
ಚಲ್ ನೋಡ್ರಿ ಎಲ್ಲರೂ ಆರಾಮ್ ಇದ್ದೀರಿ.
ನೀವೇ ರಾಣಿ ತರ ಆರಾಮ ಮನ್ಯಾಗ ಹದಿರೀ.
ಹ ಇಲ್ಲರಿ ಇವಾಗ ಎಲ್ಲಿ ಹೋಗ್ಲಿರಿ ರೆಸ್ಟ್ ಮಾಡ್ಬೇಕಲ್ಲ ಅಂತೇಳ. ಸುಮ್ನೆ ಇದೀನ್ರೀ ಮನೇಲಿ.
ಮತ್ತತ್ ಹೋ್ತೀನ ಅಂದ್ರಲ್ಲಾ ನಿಬ್ಸರ್ ಹತ್ರ ಏನ್ ಐತಿರ ಅದು.
ಹೋತನಂಗೇರಿ ನಾನು ಹಚ್ಲಿಲ್ರಿ. ಹನು ನಾನಾ ಹಾತನೇ ತಾರೀಕ ನೆನ್ಪ ಮಾಡು ಅಂತ ಅಂದ್ರೀ ನನಗ ಅವರು ನಾನು ಹಚ್ಚಿ ಇಲ್ರಿ ಮತ್ ಯಾಕೋ ನನಗ್ ಬ್ಯಾಡ್ ಅನ್ಸ. ಸುಮ್ನೆ ಬಿಟ್ಟಾರೆ
ರಿ ಯಾಕಂದ್ ನಡ್ದಾಮಲ್ರರಿ ಕ್ಲಾಸ್ ಮತ್ತ ನಿಮ್ ಪರಿಚಯದವರು ಇದ್ರು ನಡೀತಿದ್ದೇನಂತ.
ನಡೀತಿತ್ರಿ ಸುಮ್ನೆ ಮತ್ ಹೋಗ್ಬೇಕಲ್ರರಿ ಮನ್ಯಾಗ ಅದ್ರಾಗ್ ಇವಾಗ ಮತ್ತೆ ಪ್ರೆಗ್ನೆನ್ಸಿ ಇದೇನ್ರೀ ಅದ್ರ ಸಂಬಂಧ.
ಹೌದ್ರಿ ಚೊಲೋ ಆಯ್ತ್ ಬಿಡ್ರಿ.
ಅದಕ್ಕೆ ಎಲ್ಲಿ ಬೇಡ ಅಂತ ಹೇಳಿ ಮತ್ತೀಗ ನನ್ಗೆ ಕೆಲ್ಸ ಮಾಡೋದಕ್ ಆಗಲ್. ಅಪ್ಪ ಪದೇ ಪದೇ ಎಲ್ಲಿ ಒಪ್ಪು ಮಾಡದಬೇಕಂತ.
ಹ್ಮ ಬಾಳ ದಿನ ಆಯ್ತ್ರಿ ಹೋಗಿಲ್ಲರಿ ನಾನೇ ಗೆಸ್ಟ್ ರೂಮ್ ಹೋಗಿ ಸ್ವಲ್ಪ ಅದ ಹೋಗಿ ಬಂದೇರಿ ನಾನ್ ಟಾಬ್ಲೆಟ್ ಅದ್ ಯಾಕೋ ಹೊಟ್ಟಿ ಬಾಳ ಚುಚ್ಚಾಕತಿತ್ರಿ ಅದ್ರ ಸಂಬಂಧ ಮತ್ ಬಜ್ಜಿ ಏನುತ್
ಎಲ್ಲ ತೋರ್ಸ್ಕಡ್ರಿ ಇಲ್ಲೇ ತೋರ್ಸ್ಕಡ್ರಿ ಹ್ಮ ಯಾರ ಮೇಡಮ್ತ್ರ ರಕ್ಷಿತಾ ಮೇಡಂ.
ಮತ್ತೆ ರೀ
ಮತ್ತ ತಿನ್ಲ್ರಿ ಇವಾಗ ಆರಾಮ್ ಚೆನ್ನಾಗ್ ಉಂಡು ಗಿಂಡು ರೆಸ್ಟ್ ಮಾಡ್ರಿ.
ಹೂ ರೀ ಮದ್ ಸುಮ್ರಾಮ ಇರ್ಬೇಕಲ್ಲ ಅಂತ ಹೇಳಿ ಸುಮ್ಮ ಕಡೆಿಸಿ ನೀವು ಹೋದ್ರೆ. ಪ್ಪಾ ಅಂದಿ ನಾನ್ ಮಚ್ಚಿದ್ರಪ್ಪಾ ಬಾ ಅಂತಾರಲ್ರರಿ ಈಗ ಹ್ ನಡಬರ್ ನನಗೂ ಸುಸ್ತ ಗತ್ತ ಆಗೋದು ಮತ್ ನನಗೂನು ಕವರ್ ಆಗಲ್ರರಿ ಸುಮ್ ಇದು್ ಒಂದೇ ಹೆಂಗು ಈವ್ನಿಂಗ್ ಟೈಮ್ ಮಾಡಕತ್ತಿನ ಅಂತ ಸುಮ್ ಓದಂಗ್ರರಿ
ಹೌದ್ ಹೌದ್ರಿ ಏನ್ ಒಂದ್ ಟೈಮ್ ಹೋಗಿ ಇ ಫೋಟೋ ಆಗ್ಬಾರು
ಏನ್ ಮಾಡ್ಬೇಕ್ರಿ ದೇವರು ಕೊಟ್ಟಿದ್ ಮಾತಿ ಈಗ ಮತ್ ಕಳ್ಕೊಬಾರದ್ರಿ ಅದಕ್ಕೆ
ಹೌದ್ರಿ ಮತ್ತ್ ಮತ್ ಇದು ಆಗಲ್ಲಲ್ರರಿ ಈಗ ಆಲ್ರೆಡಿ ಒಂದ್ ಇದು ಆಗ್ಯದ ಏನಾರು ಹುಷಾರಾಗಿ
ಹಾ ಅದ್ರ ಸಮ ಸುಮ್ನೆ ಜಾಸ್ತಿ ಇಲ್ಲಿನ ಹೋಗ್ಬೇಡ ಅಂದಾರಐತಾನ
ಯಾವ್ದು ರಿಸ್ಕ್ ತೊಗೊಂಡ್ ಕೆಲ್ಸ ಮಾಡಕ್ ಹೋಗಬಿಟ್ರಿ
ಇಲ್ಲ ರೀ ಸುಂದ ಪಾಪ ಅವರು ಸಲಮೂರ್ ಅಕ್ಕನೇ ಬರ್ತಾರೆ ಅವರೇ ಬಂದು ಬಾಂಡೆ ಎಲ್ಲ ವಜ್ಜಿ ಇಟ್ಟಿರ್ತನ್ಎಲ್ಲಾನು ತಂದ ತಾನಾ ತೊಳಿತೀನಿ ಅಂತ ಹೇಳ್ರಿ ಬೇಡ ಬೇಡ ಬರೀ ಇಟ್ಟು ಕೊಡುವ ಸಾಕಕ್ ವಜ್ಜಿ ಅಂತೇಳ್ ತಿನ್್ರರಿ ಅದನ್ನ ಎತ್ತೈದ ವರಗೆ ತಂದು ಇಡ್ತ ಾ್ರಿ ಅಷ್ಟ ನೀರದು ಹಾಕ್ತಾರೆ ನಾನೇ ಮಾಡ ತಿನ್ರಿ ಆರಾಮ್ ಸಕಾಸು ಬೆಳಿಗಿಂದ ಮೂರ್ ಗಂಟೆ ತನ ಅರಾಮ್ ಸಕಾಸು ಒಬ್ಬಕ ಆಗ್ತದ್ರೀ ಕೆಲ್ಸ ಅದೆಲ್ಲಾ ಹ
ಹಾ
ಅವ್ರ ಅಂದ್ರು ಒಂದ್ ಮೂರ್ ತಿಂಗಳನ ಸುಮ್ ರೆಸ್ಟ್ ಮಾಡವ ಸ್ವಲ್ಪ ಅಂತ ಅಂದ್ರ ಆಯ್ತು ಕಂತ ಹಾರೆ ಹಾ ಈಗ ಎಷ್ಟಿದ್ರು ಹ್ಮ್ ಸುಮ್ನೆ ಯಾಕ ಮತ್ತೆಷ್ಟು ವರ್ಕ್ ಫ್ರೆಜ್ ಆಬೇಕ ಜೋರ್ ಇದ್ ಮಾಡ್ಬೇಕು ಅದ್ರ ಸಂಬಂ ರಾತ್ರಿ ಟ್ಯಾಬ್ಲೆಟ್ ತಗೊಂತ ನ ಇದ್ದಿನೇ ಬಂದ್ಿರ್ತತಿ ನ ಟಾವಲ್ರಿ ತಗೊಂಡಿಲ್ರಿ ನಾ ಇಾ
ಹ ಹೌದ್ರಿ
ಎಷ್ಟ್ ಮಾತಾಡ್ತಿದ್ದಿರಿ ನೋಡಿರಿಲ್ಲ ನನ್ ಫೋನ್ ಅಚ್ಚೆಚ್ಚ ಹತ್ತ ಹನ್ನೊಂದ್ರ ತನ ಮಾತಾಡ್ತಿದ್ದೆ
ಹೌದೌದು ಇಲ್ ಹೇಳ್ರಿ ಕಮ್ಮಿ ಮಾಡ್ರಿ ಫೋನ್ ಮಾತಾಡಕ್ ಬಂತ ಏನ್ ಅಂತ
ಟಬ್ಲೆಟ್ ತಗಬ ಬಿಡ್ತಿಲ್ಲ ಸುಸ್ತಗ್ಬಡ್ದೆ ಒಂದ್ ನೋಡ್ತಾ ನೋಡತಾ ಹಂಗ ನಿದ್ದಿನೆ ಮಾಡಕತ್ ಬಿಟ್ಟೇನ್ರಿ ನಿದ್ದಿನಿ ಬರತ್ ಬಿಟ್ಟೇತ್ರಿ ಒಂದ್ ಹತ್ ಎಷ್ಟು ಮೊೆ ಒಂದ್ಐದ್ ದಿನನ ಆಗಿಲ್ಲ ಎಲ್ರ ನಿದ್ದೆ ಬರಕ್ಂತ ರಾತ್ರಿ ಯಾವ ರೀತನೂ ಮಾತಾಡಲ್ಲಗೇನ್ರಿ
ಇಲ್ಲಾಡ್ರಿ ಬಾಡಿಗ್ ರೆಸ್ಟ್ ಬೇಕು ನಿದ್ದೆ ಮಾಡ ಚಲೋನೇ ಇರಿ ಬೇ
ಹ ಹ ಹಾ ಅದ್ರ ಸಮಾನ ಸುಂಬ್ರ ಎಷ್ಟ ಮಾಡಿದ್ರ ಆಯ್ತ ಅಂತ ಹೇಳಿ
ಅ ಟ್ಯಾಬ್ಲೆಟ್ ಅದೇ ಕಂಟೆಂಟ್ ಇರ್ತವ ನಿೆ ಮಾಡ
ತಗೊಂಡಿಲ್ರಿ ನಾ ಯಾವನು ಇನ್ನ ಏನು ತಗೊಂಡಿಲ್ಲ ಏನ ಇಿಲ್ಲಾರ ಅವಾಗ ನಿದ್ದಿ ಬರ್ತದೆ
ಹೌದ್ರಿ ಹಾ ಹೇಳ
ಅಂದ್ರರಿ ಜಾಸ್ತಿ ಊಟ ಮಾಡಿನಲ್ರಿ ಹ್ಮ ಮಾಡ್ತೇನ್ ರೀ ನಾನ್ ಯಾದ್ಗಿರಿ ಮೀಟಿಂಗ್ ಇಡ್ತಾರ ನ ಡ್ರೈ ಫ್ರೂಟ್ಸ್ ತಗೊಂಡ್ರತನ್ ನಾನ್ ಮಾಡಾಕದನ್ ಇಡಲ್ಲಂತ್ರಿ ಹ್ಮ ಹ ನಾನ್ ಚಂದ ಏನಾದಾರ ತಗೊಂಡ್ರ ಆ್ತ ಅಂತ ಹೇಳಿ ನಾನ್ ಕನಸ ಕಾಣಾಗತ್ತಿನ ನೀವೇನ್ ಇಡಂಗ ಕಾಣಲ್ಲ ನಾನ ನ್ ಡ್ರೈ ಫ್ರೂಟ್ ೇನ್ ತಗೊಳಂಗ ಕಾಣಲ್ಲ
ವಾದ್ರಿ ಅಷ್ಟ್ ಕ್ವಾಲಿಟಿ ಸಿಗಲ್ರಿ ಇಲ್ಲಿ
ಇ ಕ್ವಾಲಿಟಿ ಇಲ್ಲರಿ ಯಾದ್ಗಿರಿ ಭಾರಿ ಕ್ವಾಲಿಟಿ ರೀ
ಹೌದ್ರಿ ಅವತ್ ಹೋಗ್ ಬಂದವಲ್ರಿ ನೋಡಿದ್ರಿ ಇನ್ ಆದಾವ್ರಿ ನಮ್ ಬ ಇ ಮಣಕ್ರಿ
ಹಾ
ಚಲೋ ಬಂದಾವ್ರಿ ಅವು ಪಿಸ್ತಟ್ಟೆ ಖಿಗ್ಯಾವ್ರಿ
ನನ್ ಪಿಸ್ತಾ ಎಲ್ಲ ಖತಮ್ ಮಾಡಿ ಮನ ನ್ ಇದ ಏನಂತಾರ ಅದು ಹ ಅವೇನ್ೀ ಪಾಪ್ಕಾರ್ನ್ ಮಖಾನ ಮಖಾನ ರೀ
ಮಖಾನ ಹ ರೀ ಅದ ಹೆಂಗ ಇತ್ತನ್ರಿ ಟೇಸ್ಟ್ ಹಾ ರೀ ಅದನ್ನಯ ಯಾವಾಗಾರ ಮಾಡ್ಕೊುದಾ ಒಂದೇ ಟೈಮ್ ತಿನ್ಬೋದ್ರೊ ಒಟ್ಟು
ಯಾವಾಗರ ತಿನ್ನು ಅದು ಬಹಳ ಎನರ್ಜಿರಿ
ಹೌದ್ರಿ ನಾನ್ ಕೇಳಿ ಇಲ್ಲ ಬಿಡ್ರಿದು ಅದ ನೋಡ್ಬೇಕಿತ್ ಆಕ್ಚುಲ್ ಹೆಂಗೈತ್ತಲ್ಲ
ಪ್ರೋಟ ನೋಡ್ರಿ
ಮಕ್ಕಾನ ರೀ
ಅದ್ರಲ್ಲೇ ಸಾಲ್ಟ್ ಮಖಾನ ಪೆ ಅಪರಮ ಅಕಾನ ಕೊರಿಯನ್ ಮಸಾಲಾ ಮಖಾನ ಅಂತೇಳಿ ಎಲ್ಲಾ ಇರ್ತಾವ್ರಿ ಅಂತವ್ ತಿನ್ಬೇಕೇ್ರಿ ಬಾಳ ಏನರ್ಜಿರಿ ಅದು ಮನ್ಷ್ಯ
ಹ್ಮ್ ಅದೇನ ಹೆಂಗಿರ್ತರಿ ಚನ್ನಾಗ ಒಳಗ ಚೀಪ್ಸ್ ಟೈಪ್ ಇರ್ತಾವೇಏನ್ರರಿ
ಹ ಪಾಪ್ಕಾರ್ನ್ ಹಿಂಗಿರತ್ತಲ್ರಿ ಹಂಗ್ರರಿ
ಸೇಮ್ ಅಂಗರ್
ಹ ಸೇಮ್ ಪಾಪ್ಕಾರ್ನ್ ರೀ ಬಟ್ ಸಾಲ್ಟ್ ಇದಿತ್ ತಗೊಂಡ್ರೆ ಸ್ವಲ್ಪ್ ಟೇಸ್ಟ್ ಬರ್ತೈತ್ ರೀ ಪೆಪರ್ ಮಸಾಲ ಇದಿ ತಿಂದ್ರೆ ಸ್ವಲ್ಪ ಟೇಸ್ಟ್ ಬರ್ತೇತ್ರಿ ಸಾದಾ ತಿಂದ್ರ ಸೇಮ್ ಅದೇನ್ ಸಾದಾ ಪಪ್ಕಾರ್ನ್ ಹೆಂಗ ತಿಂತೀಲ್ರಿ
ಹೌದ್ರಿ ನಾವು್ ಸರಿ ನೆಕ್ಸ್ಟ್ ಟೈಮ್ ಹೋದ
ಅದು ನೋಡ್ರಿ ಬರೀ ನೂರ ಇಪ್ಪತ್ ರೂಪಾಯ ಎಷ್ಟು ರೇಟ್್ರೀ ಇಟಿದಾವ್ರಿ ಸ್ವಲ್ಪ ಇಪ್ಪೊಂದ ಬಟ್ಲನುೂ ಇಲ್ಲ
ಹ ಒಂದ ದಿಂದ ಖಾಲಿ ಆಗಿದ್ದ ನನ್ರಿ ನೀವು್ ತಿಂದಿದ್ದು ಇಲ್ಲ
ದಿನ ರೀ ಸೊಸವಲ್ಪೆ ತಿಂದೇರಿ ನಿಮ್ಮ ಅಣ್ಣನ ಇಬರು ಸೊಸ್ವಲ್ಪೆ ತಿಂದೇರಿ ಬಾಳ ಪ್ರೋಟೀನ್ ಅದು ತಗೊ ಹಗೋರಿ ನೀವ್ ಯಾವಾಗಾದ್ೂ ಇದ್ರಿ ರರಿ ಮಖಾನಾನ ಬಿಡ್ಬ್ಯಾಡ್ರಿ
ಹಾ ತಗೋತೇನ್ರಿ ನೋಡಮ್ಮ ನಾನ್ ಅವತ್ತ ತಗೋಬೇಕಂದಿದ್ದೆ ನನ್ ಗೊತ್ತಿಲ್ಲಲ್ಲಪ್ಪಾ ಟೇಸ್ಟ್ ಹೆಂಗ ಸುಮನೆ ತಗೊಂಡ ನ ವೇಸ್ಟ್ ಹಾಕ್ ಮಾಡ್ಲಿ ಅಂತ ಕಂದ್ರ ಆಬಟ್ಟಿದಿನಾ ಹ ನೀವ ಹೇಿದ್ರಲ್ಲಾ ಈಗ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ತಗೋತೀರ ಅಂತರಿ ನಾವು
ತಗೋರಿಿ ಬಿಡ್ಬ್ಯಾಡ್ರಿ ಬಾಳ ಚಲೋ ರರಿ ನಾನ್ ಯಾವಾಗ ನಾನು ಶಾಪೂರಲ್ಲಿನ ಹಾಸ್ಪಿಟಲ್ ಹೋಗಿದ್ದೀರಿ ನಾನು ಮೊದಲ್ ಡೆಲಿವರಿ ಇದ್ದಾಗ್ರಿ ಅವಾಗನು ತಗೊತಿದ್ದೆ ನಾನ ಅಲ್ ಮಕ್ಕಳ ಬಖಾನ ಬಕಾನ ಅಲ್ಲಿ ಒನ್ ಟ್ವೆಂಟಿಗ ಒನ್ ಫಾರಟಿಗ ರೀ ಬಾಳ ಕಮ್ಮಿ ರೀ ರೇಟ್ ಇದು ರೇಟ್ ಜಾಸ್ತಿ ರೀ ಕಮ್ಮಿ ಅಂತ ನೋಡ್ರಿ ರೇಟ್ ಜಾಸ್ತಿ ರರಿ ಬಟ್ಟು ಅವು ಬಾಳ ಕಮ್ಮಿರಿೀ
ಹಾ ನೀವ ಅಲ್ಲಿ ಮನೆ ತಗೊಂಡಲ್ಲಿ ಬೈ ಒಂದ ಕೆಟ್ಟವ ಒಂದ ಫ್ರೀ ಇರ್ತೇನೆ ಅವ್ರ
ಹಾ ಒನ್ ಒನ್ ಟ್ಂ ಎರಡು ತಗೊಂಡ್ರ ಒಂದ್ ಫ್ರೀ ತ್ರಿ
ಹಾ
ಅದಕ್ಕೆ ನಾನ್ ಒಂದೇ ತಗೊಂಡೇರಿ ಅದಕ್ಕ ನಾ ನಾವ ಇಬ್ರು ತಗೊಂಡು ಒಂದ್ ಫ್ರೀ ಅರ್ದರ್ದ ಆಫ್ ಆಫ್ ಮಾಡ್ಕೊಂಡ್ರೆ ಬಾರಿ ಬರ್ತಿತ್ರಿ
ಯ ನಾನ್ ನೆನಪಿಲ್ಲ ಅವ್ರು ಅಂದ್ರಿ ನೀವು್ ನಂಗಗೆ ಅಟ ಅರ್ಥಾನೇ ಅಲಿಲ್ಲ
ಹ ಎರಡ್ ತಗೊಂಡ್ರೆ ಒಂದ ಫ್ರೀಯ ಅಂದದರಿ ಅದಕ್ಕ ಎರಡ್ ತಗೊಂಡ್ರಂದ್ರೆ ಒಂದು ಫ್ರೀ ನಿಮಗಾರದ ನನ್ಗರ್ದ ಬರ್ತಿತ್ತ ಅದ್ರ ಅದಕ್ಕ
ಹ ಹ ನಷ್ಟ ಅತಗ ತಗರಿಂಗೆ ಹೌದ್ರಿ ಹ್ಮ ನನ್ಗ ಅವತ್ ಅಮೌಂಟ್ ಶಾರ್ಟೇಜ್ ಇದ್ರೀ ನಾನ್ ಅತ್ರ ತಗೋಬೇಕ ಅಂದೆ ರೊಕ್ಕ ಇದ್ದಷ್ಟಾಗಿ ತಗೋಬೇಕಲ್ರರಿ ಹಂಗೇನಿಲ್ರರಿ ಮತ್ತ ನಿಮ್ಮಲ್ಲಿ ನೀವು ಮತ್ ಬಂದಿರ್ಲಾ ಹೆಚ್ಚು ಕಮ್ಮಿ ಅದಾವ ಇಲ್ಲ
ಹ್ ನೀವ ಏನ್ ಕೊಟ್ಟಿನ್ರಿ ನನಗ ಅವತ್ ನಲ್ವತ್ ರೂಪಾಯಿ ಕೊಡ ಅಂದ್ರ ಅವಾಗ ಪಟಕನ ತನ್ ಕೊಟ್ಟರಿ ನಲ್ವತ್ ರೂಪಾಯಿ
ಮಗೆಪ
ಇಲ್ರರಿ ನಾನು ಮೊದ್ಲೇ ಸು ನೆನ್ಪಿ ನೆನ್ಪಿರಲ್ಲ ಅವಾಗವಾಗ ನನ್ ಸಿಟ್ಟ ಬಂದ್ರೆ ಎಲ್ಲಾ ಅರ್ದಕ್ರ್ತ ನೆನ್ ಬರ್ಬ ಬಿಿಡ್ತೀನಿ
ಹ್ಮ್ ಹ್ಮ್ ಏನಿಲ್ಲರಿೀ ನಾನ್ ನೀವ್ ಸಿಟ್ ಮಾಡ್ಕೋದೇ ನೋಡಿಲ್ಲ ನೋಡ್ರಿ ಒಟ್ಟ ಹಂಗ ಅನ್ಸೆ ಇಲ್ಲ ನೀವು ಯಾವಾಗ ಆಗಲೂ ಫೇಸ್ ಸ್ಮೈಲಿ ಇರ್ತದ ರೀ ನಿಮ್ದು
ಏನ್ನನು ಭಾರ ಸಿಟ್ಟು ಮಾಡ್ತನ್ರಿ ನಾನನ್ ಬಾಳ ಅಂದ್ರೆ ಬಾಳ ಸಿಟ್ಟ ಐತ್ರಿ ನಾನು ಲಕ್ಷ್ಮೀ ಮೇಡಮ್ ಕೇಳಿದ್ರೆ ಎತ್ಾಗ
ಹ್ಮ್, ಅವ್ರಿಗೆ ನೋಡ್ರಿ ನೀವು ಅವ್ರಿಗಿ ಅಟ್ಟೆ ಮಾಡದ್ ನೀವು.
ಇಲ್ಲ ರುಚಿ ನೆಟ್ಟ ಮಾತಾಡ ಹೋಗ ನನ್ ಆಯಮ್ಮ ನೆಟ್ಟಗ ಮಾತಾಡಲ್ಲ ನನ್ ಜೊತೆ. ಇಲ್ಲರಿ, ಇಲ್ಲರಿ, ಇಲ್ಲರಿ ಇವಾಗೆಲ್ಲ ಚೋಲ ಮಾತಾಡಕ್, ತರ್ರಿ ಪಾಪ ಅವರು.
ಹಾ, ಹಾ
ಹ್ಮ್, ಈಗ ಸ್ವಲ್ಪ ಎಲ್ಲಾನು ಲೈಫ್ ಸ್ಕಿಲ್ ಎಲ್ಲಾನು ಕಲ್ತ್ ಬಿಟ್ಟಾರಿ.
ಕಂತಾರ್, ಕಂತಾರಿ ಆ ಶ್ವೇತಾಕ್ಕ ಅಂತ್ರ ಏನು ಇದ್ರ ಹೇರಿ
ಹ್ಮ್,
ಇ ಕಂಪೇರ್ ಮಾಡಿದ್ರೆ ಲಕ್ಷ್ಮಿನು ಎಲ್ಲಾ ಎಂಟ್ ಟೈಮೆಂಟ್, ಬೇ
ಇಲ್ಲರಿ ಶ್ವೇತಕ್ಕಾ ಬಾಳ, ಬಾಳ ಮನಸ್ ಬಾಳ ಚಲೋ ಐತ್ರಿ ಅವ್ರಿಗಿ,
ಹೌದ್ರಿ,
ಹಾ, ನೀವ್ ಇನ್ನ ನೋಡಿಲಲ್ರಿಮೂರ್ ವರ್ಷ ನಾ ನೋಡಿನಲ್ಲ್ರೀ, ಮನಸ್ ಬಾಳ ಚಲೋಐತ್ರಿ ಅವ್ರದು ಬಾಳ ಚ ಒಳ್ಳೆಯವ್ರ ಅವರು ಬಟ್ ಅವರು ಟೆನ್ಷನ್ ಇಂದ ಹ ಟೆನ್ಷನ್ ಇಂದ ಹಂಗ ಅವರು ಮಾತಾಡ್ತ ತಾರಅಷ್ಟೇ ಬಟ್ ಬಾಳ ಒಳ್ಳೇವ್ರಿ. ಇವರು ಚಲೋದಾರಿ ಪಾಪ ಲಕ್ಷ್ಮೀ ಮೇಡಮ್ ಅವ್ರನು.
ಹಾ, ರೀ ಚೋಲದಾ ರೀ.
ಇವಾಗ ಸ್ವಲ್ಪ ಕಲ್ತಾರೆನ್ ಲೈಫ್ ಸ್ಕಿಲ್ ಎಲ್ಲಾನು. ಚಲೋ ಅದ ರೀ ಚಂದ ಮಾತಾಡ್ತಾರೀ ಬಟ್ ಫಸ್ಟಿಗಿಸ್ವಲ್ಪ ಅಂದ್ರೆ ಗರ್ವ ಬಾಳ ಐತ್ರಿ.
ಹೌದ, ಹೌದ ರೀ
ಹ್ಮ್, ಸರಿರಿ ಊಟ ಮಾಡ್ರಿ ಮತ್ತೆ ಹಚ್ತಿನಂತ್ರಿ.
ಸರಿರಿ ಮೇಡಮ್ರೆ ಆಯ್ತ.
ಮೇಡಮ
ಹ